ಹಲೋ ಕೇಳಿಸತಾ ಇದಯಾ ಸಿಸ್ಟರ್
ನಿಮಿಟ ಕರೀರಿ ಸಿಸ್ಟರ್ ಎಲ್ಲ ಬೇಡ
ಹೌದಾ ಏನಂತಸರು ತನುಜ ಹೌದೌದು ತನುಜ ಅಂತಾನೇ ಹೇಳಿದ್ರು ನಮ್ಮ್ ಅಕ್ಕನು
ಹಾ
ನಮ್ಮ್ ಅಕ್ಕನೇ ನಂಬರ್ ಕೊಟ್ಟಿದ್ದು ಅವರು ಕಾಲ್ ಮಾಡಿದ್ರ ಅಂತಲ್ಲ ಹ್ಮ ಅವ್ರು ನರ್ಸಿಂಗ್ ಮಾಡಿ ಇವಾಗ ಡ್ಯೂಟಿಿಗೆ ಹೋಗ್ತಾ ಇದಾರೆ ಆಲ್ಮೋಸ್ಟ್ ಅವ್ರು ಒಂದು ಮುಗ್ದು ಒಂದ್ ಏಳುರ್ ಎಂಟು ವರ್ಷ ಆಗೈತೆ ಅನ್ಸುತ್ತೆ ಜಾಸ್ತಿನೇ ಆಗೈತೆ ಬಟ್ ಗೊತ್ತಿಲ್ಲ ಅಂದ್ರೆ ಇವಾಗ ಅಲ್ಲಿ ಪ್ರಕಾಶ್ ಡಾಕ್ಟರ್ ಇದ್ದಾರೆ ಗೊತ್ತು
ಹ್ಮ್ ಹ್ಮ್ ಹಾಸ್ಪಿಟ್ಲ್ ಕೆಲ್ಸ ಮಾಡ್ತಿದ್ದೀನಿ ಅಂದ್ರು
ಹ ಅಲ್ಲಿ ಕೆಲಸ ಮಾಡ್ತಾ ಇದಾರೆ
ಹ್ಮ್ ಮಕ್ಳ ಇದಾರೆ ಅಂತಂದ್ರು ಮಕ್ಳನ ಸ್ಕೂಲ್ ಕಸ್ ಬಿಡ್ತಾರ
ಹ ಸ್ಕೂಲ್ ಕಳಿಸಸ್ತಾರೆ ಒಬ್ಬಳು ಸಿಸ್ ವರ್ಕ್ ಹೋಗ್ತಾಳೆ ಇನ್ನಿಬ್ರು
ಚಿಕ್ ಮಕ್ಳ
ಹ್ಮ್ ಚಿಕ್ಕಮಕ್ಳು
ಹ್ಮ್
ಅವ್ರ ಅಪ್ಪ ಅಥ ಯಾರೋ ಅವ್ರ ಮಾವ ಅವ್ರ ಅತ್ತೆ ಅವ್ರ ಹಸ್ಬೆಂಡ್ ಇದ್ದಾರಲ್ಲ ಅವರು ನೋಡ್ಕೊಳ್ತಾರೆ
ಕೆಲ್ಸಕ್ ಹೋಗಲ್ವಾ
ಹೋಗ್ತಾರ ಅವರು ಪ್ರೆಸ್ಸು ಮತ್ತೆ ಆವು ಹಿಡಿತಾರೆ
ಹಾ
ಇರ್ತಾರೆ ಒಂದೊಂದ್ ಟೈಮು ಕೆಲ್ಸ ಇಲ್ಲ ಅಂದ್ರೆ ಮನೇಲಿ ಇರ್ತಾರಲ್ಲ ಆ ಟೈಮ್ ಅಲ್ಲಿ ಮಕ್ಕಳನ ಮೇಂಟೇನ್ ಮಾಡ್ತಾರೆ ಇವರು ಹನ್ನೊಂದ ಗಂಟೆ ತನ್ಕ ಹೋಗ ಮತ್ತೆ ಸಾಯಂಕಾಲ ಬರ್ತಾರಲ್ಲ ಅಷ್ಟೊತ್ತನ ಸ್ಕೂಲ್ ಹೊಟಾಗಿ ಇರ್ತಾರೆ ಮತ್ತೆ ಸಾಯಂಕಾಲ ಬರೋ ಟೈಮ್ ಅಲ್ಲಿ ಆಗ್ ಕೋರ್ಟಗಿರುತ್ತೆ ಅವ್ರ ಹಸ್ಬೆಂಡ್ ಮೇಂಟೇನ್ ಮಾಡ್ತಾರ ಅವ್ರ ಅತ್ತೆ ಅವ್ರ ಹಸ್ಬೆಂಡು
ಸರಿ
ಹ್ಮ್
ಮತ್ತೆ ನಿಮ ಕಾಲೇಜ್ ಸ್ಟಡಿ ಎಲ್ಲ ಹೆಂಗಿದೆ
ನಮ್ ಕಾಲೇಜ್ ಸ್ಟಡಿ ಚೆನ್ನಾಗ ಅಯ್ತೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ ಎಕ್ಸಾಮ್ಗೆ ಹದ
ಹಾ ಹಾ
ಓದ್ಕೋಬೇಕು ಕುತ್ಕೊಂಡು
ಹ್ಮ್ ಹ್ಮ್
ನಮ್ದು ನ್ಯೂ ನ್ಯೂ ಆಗ ಓಪನ್ ಆಗಿರೋ ಹಾಸ್ಪಿಟಲ್ ಹಾಸ್ಪಿಟಲ್ ಅಂದ್ರೆ ಹಾಸ್ಪಿಟಲ್ ಹಾ ಬೆಂಗ್ಳೂರಲ್ಲೇನೆ ಮಕ್ಳ ಹಾಸ್ಪೆಟ್ಲು ನಮ್ದು ಮೊದ್ಲೆೇ ಓಪನ್ ಆಗೈತೆ ತುಂಬಾ ವರ್ಷಗಳ ಐತೆ ಬಟ್ ಕಾಲೇಜ್ ಬಂದು ನೀವು ಆಗಿ ನಾವು ಹೋಗಿ ನಮಂಬ್ಯಾಚೆ ಫಸ್ಟ್ ವಾಸ್ತಾಗ ಓಪನ್ ಮಾಡಿದ್ದಾರೆ ಅಟ್ಲೀಸ್ಟ್ ನೀವು ಗೌರ್ಮೆಂಟ್ ಇಂದ್ರು ಅಪ್ಲೈ ಮಾಡ್ಕೊಂಡು ಬಿ ಎಸ್ಸ ನರ್ಸಿಂಗ್ ಮಾಡ್ಬೋದಾಗಿತ್ತಲ್ಲಾ
ಮಾಡ್ಬೋದಿತ್ತು ಆದ್ರೆ ಅವಾಗ ನಾವ್ ಇಲ್ಲಿ ಇರ್ಲಿಲ್ಲ ತಮಿಳ್ನಾಡ ಅಲ್ಲಿ ಇದ್ವಿ ಅದ್ರಿಂದ
ಹೌದಾ ನೋಡಿ ಇವಾಗ್ಲು ಏನಿಲ್ಲ ಆಪರ್ಚುನಿಟಿ ಐತೆ ಮಾಡಗಿದ್ರೆ ಮಾಡಿ ಆದ್ರೆ ಒಂದ ಸ್ವಲ್ಪ ಕೌನ್ ಕೌನ್ಸ್ಲಿಂಗ್ ಎಲ್ಲ ಹೋಗ್ಬೇಕಾದ್ರೆ ಒಂಚೂರು ಕಷ್ಟ ಆಗುತ್ತೆ ಫ್ಯಾಮಿಲಿ ಯಾರಾದರು ಜೊತೆೇಲಿ ಒಬ್ರು ಇರ್ಬೇಕು
ಹ್ಮ್
ಹ್ಮ ಯಾಕಂದ್ರೆ ನಾನುನು ಇಂಗೆ ಮಾಡ್ಕೊಂಡು ಏನಾದ್ರೂ ಒಂದ್ ಮಾಡೋಣ ಅಂದಬಿಟ್ಟು ಕೆಲ್ಸನ ಸುಮ್ನೆ ಒಂದ್ ವರ್ಷ ವೇಸ್ಟ್ ಮಾಡ್ಕೊಂಡೆ ಯಾವ್ದು ಕೆಲ್ಸ ಸಿಗ್ಲಿಲ್ಲ ಅಟ್ಲೀಸ್ಟ್ ಡಿಗ್ರಿ ಡಿಗ್ರಿ ಏನಾದಾರು ಮಾಡ್ಕೊಂಡ್ರೆ ಬೇಗ ಜಾಬ್ ಗಳು ಸಿಗ್ ಆಗಲ್ಲ ಅಂದಬಿಟ್ಟು ನಾನು ಒಂದ್ ವರ್ಷ ವೇಸ್ಟ್ ಮಾಡ್ದ ಆ ವೇಸ್ಟ್ ಮಾಡ್ಕೊಂಡಿದ್ದಕ್ಕೂ ಪ್ರತಿಫಲ ಸಿಕ್ತು ನನ್ಗೆ ಅದ ನರ್ಸಿಂಗ್ ಸಿಕ್ ಅದು ಗೌರ್ಮೆಂಟ್ ಸಿಕ್ತು ಅಮೌಂಟ್ ಎಲ್ಲಾ ಬರೀ ವರ್ಷ ಇಪ್ಪತ್ತರ್ ಇಪ್ಪತ್ ಸಾವಿರ ಆಯ್ತಷ್ಟೇ
ಹಾ
ಫಸ್ಟ್ನೇ ವರ್ಸ ಬುಕ್ಕು ಕಾಲೇಜ್ ಫೀಸು ಎಕ್ಸಾಮ್ ಫೀಸು ಎಲ್ಲಾ ಸೇರ್ಸಿ ಒಂದ್ ಇಪ್ಪತ್ ಸಾವಿರ ಆಯ್ತು ಮತ್ತೆ ನೆಕ್ಸ್ಟ್ ಇಯರ್ ಬರ ಬಾರ ಹತ್ತತ್ ಸಾವಿರ ಆಯ್ತು ಅಷ್ಟೇ ಎಕ್ಸಾಮ್ ಫೀಸು
ಹ್ಮ
ಮತ್ತೆ ಕಾಲೇಜ್ ಫೀಸ್ ಇದೆಲ್ಲ ಸೇರಿಸಿ ಅದಕ್ಕೆ ಹೇಳಿದ್ದು
ಸರಿ ಸರಿ
ಅಟ್ಲೀಸ್ಟ್ ಗೌರ್ಮೆಂಟ್ ಹಾಕಂಡ್ರೆ ಅದನ್ನನಾದ್ರು ಮಾಡ್ಕೊಬೋದಲ್ವಾ ನಿಮ್ ಮನವರಿಗೂ ಸ್ವಲ್ಪ ಎಲ್ಪ್ ಮಾಡ್ಬೋದಲ್ವಾ
ಮಾಡ್ಬೋದು ಅದ್ರೆ ಮನೆಯವ್ರು ಏನ್ ಕೆಲ್ಸ ಮಾಡ್ತೀಯ ಮನೇಲ್ಲೇ ಇರು ಅಂತಾರೆ
ಹ್ಮ್
ಮತ್ತೇ ನರ್ಸಿಂಗ್ ಮಾಡಿ ಎಷ್ಟು ವರ್ಷ ಆಯ್ತು
ನಾಲ್ಕು ವರ್ಷ ಬಿ ಎಸ್ಸಿ ನರ್ಸಿಂಗ್ ಅದು ಇವಾಗ ಮೂರವರೆ ವರ್ಷ ಆಗೈತೆ ಇನ್ನ ಅರ್ಧ ವರ್ಷ ಆಗೈತೆ
ಹ್ಮ್
ಹ್ಮ್ ಮನೆಯವ್ರು ಹೇಳ್ತಾರೆ ಆದ್ರೂನು ಸ್ವಲ್ಪ ನಮ್ಮ ಇವಾಗ ಯಾವಾಗ್ಲೂವೆ ಅಮೌಂಟ್ ಎಲ್ಲ ಮನೆಯವ್ರು ಕೆಳಕ್ಕಾಗುತ್ತ ಒಂದ್ ಸ್ವಲ್ಪ ನಮ್ಮ ಹತ್ರನು ಅಮೌಂಟ್ ಇದ್ರೆ ಅವ್ರನೇನೂ ಕೇಳಂಗಿಲ್ಲ ನಮ್ ಇಷ್ಟ ನಾ ತಗೋಬೋದು. ಅಲ್ವಾ ಅದಕ್ಕೆ.
ನೋಡಣ ಮದ್ವೆ ಆದ್ಮೇಲೆ.
ಮದ್ವೆ ಆದ್ಮೇಲೆ ಮದ್ವೆ ಆದ್ಮೇಲೆ ಮಾಡ್ತರ ಮದ್ವೆಗೂ ಮುಂಚೆ ಮಾಡ್ಬೇಕು
ಮದ್ವೆನೆ ಇನ್ ಎರಡ್ ತಿಂಗಳಿದೆ ಇನ್ನೆರಡ್ ತಿಂಗ್ಳಲ್ಲಿ ಏನ್ ಮಾಡಕ್ ಆಗುತ್ತೆ
ಹೌದಾ ಇನ್ ಎರಡ್ ತಿಂಗಳು ಎಲ್ಲಿಗೆ ತಮಿಳ್ನಾಡ.
ಅಲ್ಲ ಇಲ್ಲೆ
ಎಲ್ಲೆ ಮಾಳಕ್ಕ ಮದ್ವೆ ಆದ್ ಮೇಲೆ ಇನ್ ಏನ್ ಮಾಡಕ್ ಆಗತ್ತೆ.
ಈ ಕೇಳ್ದೆ ಅವರ್ ನುನೂ ಸರಿ ಆಯ್ತು ಮದ್ವೆ ಅದಮೇಲೆ ನೋಡೋಣ ಅಂತ ಅಂದಿದರೆ ನೋಡೋಣ ಏನ್ ಮಾಡ್ತಾರೆ
ನೋಡಣ ಅದೆಲ್ಲ ನಿಜ ಆಗಲ್ಲ ಬಿಡಿ ಮದ್ವೆ ಅಂದ್ರೆ ಒಬ್ಬೊಬ್ರು ಓದಿಸ್ತಾರೆ ಒಬ್ಬೊಬ್ಬರು ಹೋದ್ಸಲ್ಲ ಅಲ್ವಾ ಅದಕ್ಕೆ
ನಂದೇ
ಒಳ್ಳೆವರಾಗಿದ್ರೆ ಹ್ಮ ಓದು ನಾನ್ ಎಷ್ಟೇ ಖರ್ಚು ಮಾಡ್ತಿ ತಿನಿ ಅಂತಾರೆ ಬಟ್ ಒಬ್ಬೊಬ್ರು ನೀನ್ ಯಾಕೆ ಓದಿಸ್ಬೇಕು ಅನ್ನೋರು ಇರ್ತಾರಲ್ವಾ
ಅದೇ ಅದೇ
ಬಿಡಿ ಇನ್ನೇನ್ ಮಾಡಕ್ಕಾಗುತ್ತೆ ಎಷ್ಟಿ ಎಷ್ಟು ವರ್ಷ ಗ್ಯಾಪ್
ನಮ್ದು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಆಗೋಯ್ತು
ಹಂಗಾದ್ರೆ ಇವಾಗ ನಿಮ್ಗೆ ಹೋದ ಇಂಟ್ರೆಸ್ಟ್ ಬರಲ್ಲ ಬಿಡಿ
ಇವಾಗ್ಲೇ ಏನು ಇಲ್ಲ ಕಳ್ಸಿದ್ರೆ ಹೋಗ್ತಿನಿ ಅಂತೀನಿ
ಹ್ಮ್
ಹ್ಮ್ ಅದೇ ಏನ್ ಮಾಡೋದು ಮದ್ವೆ ಮಾಡ್ತಾರಲ್ಲ
ನೋ ಮತ್ತೆ ನೀವ್ ಒಬ್ಳೇ ಮಗಳಾನ ನಿಮ್ಮಮ್ಮನಗೆ
ಒಬ್ರೇ ಆಮೇಲೆ ಮೂರ್ ಜನ ಗಣ್ಮಕ್ಳು
ಓಹ್ ಮೂರ್ ಜನ ಗಂಡ್ ಮಕ್ಳು
ಹ್ಮ್ ಒಬ್ಲೇನೆ ಒಬ ಅಣ್ಣ ಇಬ್ರು ತಮ್ಮಂದ್ರು.
ಓಹ್
ಹ್ಮ್
ಹ್ಮ ಪರವಾಗಿಲ್ಲ ಅಣ್ಣ ತಮ್ಮ ಇಬ್ರು ಸಿಕ್ಕಿದಾರಲ್ಲ ಅದಕ್ಕೆ ಅಣ್ಣ ತಮ್ಮ ಇಬ್ರು ಸಿಕ್ಕಿದಾರಲ್ಲ
ಹ್ಮ್ ಹ್ಮ್ ಅದ ಏನ್ ಎಲ್ಲಾರೂ ನೋಡ್ದಂಗ ನಮಗೊಂದ ಅಕ್ಕ ತಂಗಿ ಇರ್ಬೇಕಿತ್ತು ಅಂತ ಅನ್ಸುತ್ತೆ.
ಆತರ ನಿಮಗೆ ಅನ್ಸುತ್ತೆ ಬಟ್ ನಂಗೆ ಯಾರು ಇಲ್ಲ. ನಾನು ಒಬ್ಳೇ ಮಗಳೇನೆ ನನ್ಗೆ ಅಟ್ಲೀಸ್ಟ್ ಅಣ್ಣ ಯಾರಾರೂ ತಮ್ಮ ಇದ್ದ ದಿದ್ರೆ ನಮ್ಗೂ ಸರಿ ಅನಿಸ್ತಾ ಇತ್ತು.
ಹ್ಮ್ ಅಂದ್ರೆ ಒಬ್ರೇನ ಅತ್ವಾ
ಇಲ್ಲ ಒಬ್ಬಳೇ ಮಗಳೇನೆ.
ಹ್ಮ್ ಹ್ಮ್ ಸರಿ ಸರಿ.
ಹ್ಮ.
ಒಬ್ಬಳೇ ಮಗ್ಳಾದೆ.
ಬಸ್ ಫ್ರೀ ಇದೆಯಲ್ಲ ಎಲ್ಲೋ ಔಟ್ ಸೈಡ್ ಹೋಗ್ಲಿಲ್ವಾ.
ಇಲ್ಲ ಹೋಗ್ಲಿಲ್ಲ.
ಹೋಗತ್ತಾನೆ ಎಲ್ಲಾದ್ರೂ.
ಹ ಹ್ ಓದಾಕ್ಕೆ ಕಳ್ಲಿಲ್ಲ ಇನ್ ತಿರ್ಗಾಡಕ್ ಕಳ್ಸ್ತಾರ.
ಹ ಆತರ ಓ ಹೌದೌದು.
ಅಣ್ಣಂದ್ರ್ ಇದ್ರು ಕೂಡ ಅವ್ರ ಜೊತೆ ಸೇರ್ಕ ಕೊಂಡ್ ಹೋಗ್ಬೋದು ಅವರು ಪಾಪ ಅಲ್ ಇಲ್ಲಿ ಅಂತ ಕೆಲ್ಸ ಮಾಡ್ಕೊಂಡಿದ್ದಾರೆ.
ಹ್ಮ್ ಅವ್ರ್ ಏನ್ ಮಾಡ್ತಾ ಇದಾರೆ ಅವರು ಕೆಲ್ಸನೇ ಮಾಡದ.
ಹಾ ಕೆಲ್ಸ ಮಾಡ್ತಿದ್ದಾರೆ. ಕೆಲ್ಸ ಮಾಡ್ಕು ಇಲ್ಲ ಇಲ್ಲ ತಮ್ಮಳ್ನಾಡ್ ಕಡೆ.
ಕೆಲ್ಸ ಮಾಡ್ತಾರೆ.
ಕಾರ್ ಕಂಪ್ನಿಲಿ ಇದಾರೆ ಅವರೆಲ್ಲಾ ಆ ಕಡೆ ಇದಾರೆ ಅಂತ ನಾನು ಓದೋ ಟೈಮಲ್ಲಿ ನೋಡಿ ಅವ್ರ ಅಪ್ಪಮ್ಮನ ಆ ಕಡೆ ಹೊಂಟೋದ್ರು.
ಹ್ಮ್
ಆ ಟೈಮಲ್ಲೀ ಎಜುಕೇಷನ್ ಡ್ರಾಪ್ ಆಯ್. ತು ಅವ್ರು ಎಲ್ಲ ಸೆಕಂಡ್ ಪಿ ಯು ಮುಗಿಸ್ಬಿಟ್ಟು ಹೋಗ್ತಿದ್ದಾರೆ. ಎಲ್ಲ ಈ ಅಮೌಂಟ್ ಪ್ರಾಬ್ಲಮ್ಮು.
ಅಟ್ಲೀಸ್ಟು ಹುಡುಗೀರು ಏನೋ ಮಾಡಕೊಂಡು ಹೋಗ್ತಾರೆ. ಈ ಬಾಯ್ಸ್ಗಳು ಹ್ಮ ಹೆಣ್ಗಳು ಸಿಕ್ಕಕೆ ಮುಂದೆ ಕಷ್ಟ ಆಗ್ಬಿಡುತ್ತೆ ಹೆಣ್ ಸಿಗಕ ಅನ್ನೋದ್ಕಿಂತ ಅವ್ರ್ ಜೀವನಕ್ಕೋಸ್ಕರನ್ನ ನಾದ್ರು ಅವ್ರು ಓದಿ ಒಂದ್ ಕೆಲ್ಸ ತಗೋಬೇಕು ಅವ್ರ ಸ್ಯಾಲ್ರಿ ಅವ್ರ್ ತಗೋಬೇಕು.
ಹಂಗಂದ್ರ ಅವ್ರ ಏನಂತಾರೆ ಗೊತ್ತಾ? ಯಾಕೆ ಓದ್ದವ್ರಗೆ ಕೆಲ್ಸ ಮಾಡೋದೇ ಇಲ್ಲಾಂದ್ರೂ ಮಾಡಲ್ವಾ ನಮ್ಗೆಲ್ಲ ಹೆಣ್ ಕೊಡಲ್ವ ನೋಡ್ತಿವಿ ನಾವು
ಹ ಹಾಗಂದ್ರೆ ಆಗುತ್ತಾ ಕೊಡಲ್ಲ ಒಂದೊಂದ್ ಕಡೆ ಏನ್ ಓದಿದೀರ ಕೆಲ್ಸ ಕೇಳ್ತಾರೆ ಗೌರ್ಮೆಂಟ್ ಕೆಲ್ಸ ಅಲ್ವಾ ಓದ ಟೈಮ್ಗೆ ಓದ್ಕೊಂಡು ಒಂದ್ ಕೆಲ್ಸ ತಗೊಂಡ್ರೆ. ಅಟ್ಲೀಸ್ಟು ಹೆಣ್ಣು ಹೆಣ್ಣು ಮಣ ಮಣ್ಣು ಹೊನ್ನು ಎಲ್ಲಾ ಸಿಗುತ್ತೆ ಅಲ್ವಾ. ದುಡ್ಡು ಕಾಸು ಎಲ್ಲಾ ಚೆನ್ನಾಗ್ ಸಿಗುತ್ತೆ. ಹ್ಮ್ ಅಟ್ಲಿಷ್ಟು ಈ ಬಿಸಲಲ್ಲಿ ದುಡಿಯ ಬದಲು
ಹ್ಮ್ ಬಿಸ್ಲಲ್ಲ್ ಏನುೂ ಇಲ್ಲ ನೆರ್ಳಲ್ಲೇ
ಹ ಅಲ್ಲ ಹೇಳಿದ್ದು ಇವಾಗ ಒಂದ ಜಾಬ್ ತಗೊಂಡ್ರೆತಾನೆ. ಇಲ್ಲಾಂದ್ರೆ ತೋಟದ್ ಕೆಲ್ಸ ಇತರ ಅಲ್ಲೇ ಮಾಡ್ದಾಗ ಬಿಸಲಲ್ಲೂ ಕಷ್ಟ ಬೀಳ್ಬೇಕು ಒಂದೊಂದ್ ರೂಪಾಯಿಗೂ ಕಷ್ಟ ಬೀಳ್ಬೇಕು.
ಹೌದು ಹ
ನಾವು ನಮ್ಮನ್ ಸಾಕಳಕೋಸ್ ಸ್ಕರನೂ ದುಡ್ಬೇಕು ಮದ್ವೆ ಆದ್ಮೇಲೆ ಹೆಡ್ತಿ ಸಾಕಕೋಸ್ಕರನದ್ರೂ ದುಡ್ಬೇಕಲ್ವಾ ಸ್ ಅವ್ರ್ಗೆ. ಹ್ಮ್ ಒಬ್ಬ್ರು ಹಂಗ ಅಂತಾರೆ ಬಾಯ್ಸ್ಗಳು ನಿಜ. ಏನ್ ಮಾಡಕ್ ಆಗುತ್ತೆ ಅವ್ರ್ ಅರ್ಥ ಮಾಡ್ಕೊಳೋ ಪೇಷನ್ಸ್ಲ್ ಇರಲ್ವಲ್ಲ ಅವ್ರು.
ಹೌದು ನಾವೇನೇ ಹೇಳಿದ್ರೂ ಕೇಳೊ ಸಿಚುವೇಶನ್ ಇರಲ್ಲ. ಅದಲ್ಲದೇ ನಾವೇನ್ ಮಾಡೋದು ಸಾಲ ಆಯತ್ತು ಬಂದ್ಬ ಬಿಟ್ವಿ ಹಂಗಂತ
ಹಾ ಹೌದೌದು
ಹ್ಮ್ ಇನ್ನ ಅವ್ರೇ ಹೆಂಗ ಮಾತಾಡ್ಬೇಕಾದ್ರೀ ನಾವೇನ್ ಅನ್ನಕ್ಕಾಗುತ್ತೆ. ಹ್ಮ್ ಓದ್ತೀನಿ ಅನ್ನೋವ್ರನ ಓದಕ್ ಕಲ್ಸಲ್ಲ ಓದಲ್ಲ ಅನ್ನೋರನ ಓದಕ್ ಹೋಗಿ ಹೋಗಿ ಅಂತರ್
ಹಾ ಅದು ನಿಜ ಬಿಡಿ ಮನೇವರ್ ಮನೆವ್ರೆಲ್ಲ ಹಂಗೇತ ನೀ
ಹಂಗೇನನ್ ಲಾಸ್ಟ್ ತಮ್ಮಾ ಹೋ ಓದಲ್ಲ ಓದಲ್ಲ ಅಂದ್ರು ಓದ್ಬೇಕು ಓದ್ಬೇಕು ಅಂತ ಹಿಂಸೆ ಮಾಡಿದ್ರು. ನಾವ ಓದಕ್ ಹೋಗ್ತಿವಿ ಕಲ್ಸಿ ಅಂತಂದ್ರರು ಕಲ್ಸಲ್ಲ.
ಹ್ಮ
ಹಂಗಿದ ಇಲ್ಲಿ
ಏನ್ ಮಾಡಕ್ಕಾಗುತ್ತೆ ಬಿಡು ಒಳ್ಳೇದಕ್ಕೆ ಅನ್ಕೊಂಡ್ ಇರ್ಬೇಕಷ್ಟೇ.
ಅಷ್ಟೆ ಇನ್ನ ಏನ್ ಮಾಡಕಗುತ್ತೆ.
ಮನೇಲಿ ಇರಿ ಆರಾಮಾಗಿ
ಹಾ ಮದ್ವೆ ಮಾಡ್ಕೊಂಡ
ಹ್ಮ್ ಮದೆ ಮಾಡ್ಕೊಂಡೆ ಮನೇಲಿ ಅಡ್ಗೆ ಮಾಡ್ಕೊಂಡಿರಿ ಅಷ್ಟೇ.
ಹೇ
ಅವ್ರ ತಂದ ಸಾಕ ಸಾಕ್ತೀನಿ ಅಂದ್ಮೇಲೆ ಇನ್ನೇನ್ ಮಾಡಕ್ಗತ್ತೆ. ಅಲ್ವಾ
ಏನೋ ಒಂದಾಗ್ಲಿ ನಿನ್ ಮದ್ವೆ ಆಗ್ಬಿಟ್ರೆ ಎಲ್ಲ ಮುಗೀತು ಅಂತ ಅರ್ಥ.
ಹ್ಮ್ ಒಂದ್ ನಿಮಿಷ ಇರಿ ಮಾಡ್ತೀನಿ.
ಹಾ ಸರಿ